ಸರ್ ಹೇಳಿ ಸರ್
ಸರಿ ಯಾವ್ರನು ಯಾವದ
ಸರ್ ಇಲ್ಲಿ ನಾವು ಬೆಂಗಗಳೂರಿಂದ
ಹ ಹಾ ಸರಿ ಸರಿ ಹ್ಮ್ ನಮ್ದು ಸ್ವಲ್ಪ ಟೊಮೆಟೊ ಹಾಕಿದೀವಿ
ಹ ಔಷಧಿ ಬೇಕು
ಹ ಔಷಧಿ ಬೇಕಾಗಿತ್ತು
ಹಾಂ ಸರ್ ಕಳ್ಸ್ಕೊಡ್ತೀನಿ ಬೇಕು ಸರ್ ಕಲ್ಸಕೊಡ್ಬೇಕಾ ಇಲ್ಲ ನೀವೇ ಬತೀರಾ
ಇಲ್ಲ ನಾವ್ ಗಿಡ ಹೇಳ್ತೀವಿ ನೀವೇ ಕಲ್ಸ್ಕೊಟ್ಬಿಡಿ ಹೆಂಗಿದೆ ಅಂತ
ಸ
ಹಾ ಕಲ್ಸ್ತೀವಿ ಹಂಗಗೆ ಹೇಳ್ತೀನ್ಿ ಕೇಳ್ಕೊೊಳ್ಳಿ
ಹಾ ಹೇಳಿ ಸ
ಇದು ಗಿಡದ ಮೇಲೆ ಅದೇ ಒಂದು್ ವೈಟ್ ಕಲರ್ ಇದಿರುತ್ತೆ ತಲ ಹಟ್ಕೊಂಡ
ಹ
ಹಾ ಹ
ಏ ಏನ್ ತರ
ಒಂಥರ ವೈಟ್ ಕಲರ್
ಅದೇ ಏನು ಏನು ಏನಿದೆಯಲ್ಲ
ಹಾ ಆ ತರ
ಹ
ಆಮೇಲೆ ಮುರ್ಳ ನೋವು ಬೀಳದಿದೆ
ಹಾ ಸರಿ
ಹ್ಮ್ ಹ ಅದೆಲ್ಲ ಬೇಕು ಸರ್ ಒಂಥರ ಕಾಯಿ ಒಂತರ ಕಬ್ ಕಬಿ
ಹ ಸರಿ ಟಾಟಾ ಮೆಟ್ರಿಕ ಇಲ್ವಾಲಿ
ಟಾಟಾ ಮೆಟ್ರಿಕ ಅದಲ್ಲ
ಅದು ಕಲೆ ಹೊಡದ್ ಬಿಡಿ ಇದ್ರೆ ಕಲೆ ಇದ್ರೇನ ಅದು ಬರ್ತದೆ
ಹಾ
ಆ ಏನು
ಹಾ
ಇಲ್ಲ ಅೂ ಕಲ್ಸಕ ಕೊಡ್ತೀನಿ ನಾನೇ
ಹಾಂ
ಆ
ಸರ್ ಮೈಸೂರಲ್ಲಿ ನಿಮಮ್ಮ್ ಅಂಗಡಿ ಎಲ್ಲೇ ಇದೆ
ಸರ್ ಬೆಂಗ್ಗಳೂರ್ಲಿ
ಬೆಂಗ್ಗಳೂರಲ್ಲ
ಹೌದು ಸರ್
ಹಾ ಸರಿ ಸರ್ ಸರಿ ಸರ್
ಅೌದ ಹಂಗೆ ಬಂದ್ರೆ ಬಂದ್ಬಿಟ್ಟ ಹೋಗಿ
ಹಾ ಸರ್ ನೀವ ಹೇಳ್ಕೊಡಿ ಹ್ಹ
ಹಾ ಸರ್ ಕಲ್ಸ್ಕೊಡ್ತೀನಿ ಔಷಧಿ ಕಲ್ಸ್ಕೊಡ್ತೀನಿ
ಕಲ್ಸ್ಕಡ್ ಕಲ್ಸ್ಕಡಿ
ಸರ್ ಲೊಕೇಶನ್ ಲೊಕೇಶನ್ ಕಲ್ಸ
ಹಾ
ನಾಾಲೆ ಇದದ್ ಕಲ್ಸ್ತೀನಿ
ಹಾ
ಹ್ಮ ಸರಿ
ಕಡಿ ಬರ್ತೀವಿ
ಹಾ ಸರಿ ಸರ್ ತೋಟದಲ್ಲಿ ಏನಾಗಿದ್ದೀರಾ ಸ
ತೋಡ್ದಾರೆ ಟಮೆಟ ಪಟ್ಟ ಇದೇ ಅದೇ ಮಡಗಿದ್ದೀವಿ
ಬರಿ್ಯಾಣಿಿಲ್ಲಲ್ವಾ
ಹ
ಸರಿ ನೀರ್ ಇದಯಾ
ಎನ್ನು ಅರ ಇಂಚು ಹೊಡುತ್ತೆ ಅಷ್ಟೇ ಸರ್ ಎಲ್ಲಿ ನೀರೇ ಇಲ್ಲ
ಹ ಸರಿ
ಅದಕ್ಕೆ ಬೇಕಾಗಿತ್ತು
ಸರಿ ಸರಿ
ಅಲ್ಲಿ ನಮ್ಮೂಊರಲ್ಲಿಿ ಇನ್ನ ಎರಡ್ ಮೂರ್ ಜನಗ್ ಬೇಕ
ಸರ್ ನೆಂಬರ್ ಕೋಡೆ ಮಾತಾಡ್ತೀನಿ
ಹಾ ಅವ್ರ ಹೆಸರು ಹೇಳ್ತೀನಿ ಕೇಳಗೆ ಫೋನ್ ನಂಬರ್ ಹೇಳ್ತ ನ್ ಇದ ಹೇಳ್ತಿವಿ ಕೇಳ್ಕೊಳ್ಳಿ
ಅವ್ರು ಎಷ್ಟು ಹೇಳಿ ಸರ್ ಫೋನ್ ಮಾಡಿರ್ಬೋದು
ಹಹ ಸೂರ್ಯ ಅಂತ
ಹಾ ಸರಿ ಸರ್ ನೋಡ್ತೀನಿ ಬರ್ದ್ ಮಗಿ ಇರ್ತೀನಿ ಬುಕ್ಲಿ ನಂಬರು
ಹ ಹಾ ಇಲ್ಲೆಲ್ಲ ಬಂದು ನಂಬರ್ ಕಕೊಂಡ್ ಹೋಗಿದಾರಲ್ಲ ನಿಮ್ಮ ಇದವ್ರೆ ಹ್ಮ ಸೂರ್ಯ ಅವರ ಅ ಇಲ್ಲೇ ನಮ್ಮೂರ
ಸಾತಾರ್ ಮೇಲೆನಾ
ನಾ ಸತಾರ್ ಮಾಡನೆ ಮಣಿ ಎಂತ ಇರುತ್ತೆ ನೋಡಿ
ಅವ್ರ ತಂದ ಹೆಸ್ರಾ
ಹಾ ತಂದೆ ಇಸ್ರ
ಹ್ಮ ಸರಿ ಸರಿ
ಅವರು ಹಾಕಿದ್ದಾರೆ ಹ್ಮ್ ನಾವಿಬರು ಹಾಕಿದ್ದೀವಿ ಇನ್ನ ಹಾಕಿದಾರ ಅವ್ರ್ದು ಫೋನ್ ಎಲ್ಲ ಗೊತ್ತಿಲ್ಲ ನವೀನ್ ಅವರು ಹಾಕಿದ್ದಾರೆ ನವೀನ್ ಅವ್ರ ನಂಬರ್ ಇ ಇತ್ತಲ್ಲ ನಿಮ್ಮ ಹತ್ರ ಬಂದ
ಹಾ ಸರ್ ಬಂದ ಅವತ್ ಬಂದಿದ್ರೆ ನೀವು ಬಂದಿರ್ಬೋದಲ್ಲ
ಹಾ ಯಾವ್ದ್ದ ತಸ್ಕೊಂಡ್ ಬಂದ
ಸರ್ ಅವನುಿ ಏನೋ ಶಂಕರು
ಹಾ
ಇನ್ನ ಯಾವ್ದಾವ್ದೋ ಈಸ್ಕೊ ಬಂದ ಈರುಳ್ಳಗ್ ಬಂದಿದ್ದ
ಹಾ ಹಾ ಈರುಳ್ಳಿಗ ಹಾ ಸರ್ ನಾವವು ಅದ ಹಾಕಂಬಂತ ಇದ್ದೀವಿ ಯಾವಾಗ ಹಾಕೋದು
ಅದಗ ಮುಂಚೆ ಆಗ್ರ ರೇಟ್ ಸಿಕ್ತಿತ್ತು
ಹಾ ಅವ್ರು ನವೀನ್ವ್ರು ಇವಾಗ ಆಗ್ತಾರಲ್ಲ
ಾಗ ಆಯಕಲ್ ವಲ ಸರ್ ಅವರು ಬಂತು ಸರ್ ಎರಡು ತಿಂಗ್ಳಾಯ್ತು ಸರ್ ಅವ್ರಾಕಿ
ಹಾ ಹಾ ಸರಿ ಸರಿ ಆವತ್ ನೋಡಿದ ನೋಡಿ ಎಲ್ಲ ಹ್ಮ್
ಇನ್ನ ಒಂದ್ ತಿಂಗಳ ಬಿಟ್ಕೊ ಹಾಕಿ ಸರ್ ಬಾದ್ರೆ ಇನ್ನ ಒಂದ ಎರಡು ತಿಂಗ್ಳ ಬಿಟ್ಬಿಟ್ಟು
ಹಾ ಸರಿ ಸರಿ ಹಾ
ಊ ಊಟ ಆಯ್ತಾ ಸರ್
ಹಾಂ ಸರಿ ಸರ್ ಹಾ ಎಿ ಹೇಳಿ ಕೇಳ್ತೆ
ಊಟ ಆಯ್ತಾ ಸರ್
ಹ್ಮ್ ಆಯ್ತ ಸರ್ ನಿಮ್ದು
ಆಯ್ತು ಸರ್ ತಂದೆ ತಾಯಿ ಏನ್ ಮಾಡ್ತಾರೆ
ಸರಿ ಹಾ ಎಲ್ಲಾ ಚೆನ್ನಾಗಿದ್ದಾರಾ
ಹಾಗಗಿದ್ದಾರೆ ಸ
ಸರಿ ಈ ಕಡೆ ಬನ್ನಿ ಇನ್ನುೂ ಇದು ಕುಂಬಳಕಾಯಿ ಅದಗೆಲ್ಲ ಔಷಧಿಬೇಕಂತೆ
ಸರಿ ಸಾರ್
ಹ ಅದೆಲ್ಲ ಬಂದ್ ನೋಡಿ ತಿರ್ಗಾ ಒಂದ್ಸಲಿ ಬಂದ್ಬಿಟ್ಟ ಹಾ ನಾಳೆ ಬನ್ನಿ ಎಲ್ಲ ಸಿಗುತ್ತಾರೆ ಹಾ ನಾಳೆದ್ ಬನ್ನಿ ಎಲ್ಲಾ ಇರ್ತಾರೆ
ಹಾ ಸರಿ ಸರ್
ಹಾ ಎಲ್ಲಾ ಈದು ಅರ್ಶನಾ ಎಲ್ಲಾ ಇದ್ ಮಾಡ್ತಾ ಇದ್ದಾರೆ
ಹ ಹೌದು ಸ
ಬಂದ್ರೆ ನಿಮ್ಮ ಹತ್ರನೇ ಇಸ್ಕೊಳ್ತಾರೆ ಸಾರ್ ಹಾ ಬಂದ್ ಹ ಬಂದ್ರೆ ಇಸ್ಕೊಂಡ ಹೋಗಿ
ಹ್ಮ ಸರಿ
ಏನ್ ತಲೆ ಕಟ್ಟ ಹ ಆಯ್ತು ಎಲ್ಲ ಚೆನ್ನಾಗಿದ್ದಾರೆ
ಹಾ
ಹ್ಮ್
ನಿಮ್ಮ ಅಣ್ಣ ಇದ್ದಾರೆ ಅಂದ್ರಲ್ಲ ಅವ್ರು ಚೆನ್ನಾಗಿದ್ದಾರಾ
ಹಾ ಅವ್ರು ಚೆನ್ನಾಗಿದ್ದಾರೆ ಅವರು ಹ ಸುಮ್ನೆ ಸುತ್ತಾಡೋದ ಅಷ್ಟೆ
್ಮ ಯಾಕೆ ನಿಮ ಕೆಲ್ಸ ಮಾಡಲ್ವಾ
ಇಲ್ಲ ಅವರು ಮಾಡ್ತಾರ
ಹಾ ಸುಮ್ನೆ ಹಂಗೆ ಸೋಕಿಗೆ
ಇದು ಬ್ಯಾಂಕ್ ಲೋನ್ ಕೊಡ್ತಾರಲ್ಲ ಆ ಕೆಲಸ ಹ ಅದ್ ಮಾಡ್ತಾ ಇದಾರೆ
ಯಾಕ ನೀವವಓದಿಲ್ವಾ
ನಾಾವವು ಓದಿಲ್ಲ
ಯಾಕೆ
ಹಂಗೆ ಅಗ್ರಿಕಲ್ಚರ್ಗೆ ಬಂದ್ಬಿಟ್ಟೆ
ಸರಿ ಸರಿ
ಹ್ಮ್ ನೀವು ಸರ್
ನಾನು ಓದಿದ್ದೆ ಅಗ್ರಿಕಲ್ಚರು
ಹಾ ಸರಿ ಸರಿ
ಸರಿ ಸರಿ ಸರ್
ನಿಮ್ಗೆ ಎಷ್ಟು ಸಂಬಳ
ಸರ್ ನಮ್ಗೆ ಏನ ಒಂದ್ ಐವತ್ತ ಐದ್ ಬರ್ತದೆ ಸರ್
ಹಾ ಸರಿ ಸರಿ
ಹ್ಮ್
ಹ್ಮ್ ಮದ್ುವೆ ಐತೆಾ ಸಾರ್
ಆಯ್ತು ಸರ್
ಎಷ್ಟ ಮಕ್ಳ
ಸರ್ ಮೂರ್ ಮಕ್ಳು
ಹಾ
ಎರಡು ಗಣು ಒಂದ ಹೆಣ್ಣು
ಹಾ ಸರಿ ಸರಿ
ಎನ್ ಮಗು ಫಸ್ಟ್ ಇಯರ್ ಹೊತ್ತಿದೆ
ಹಾ
ಗಂಡ ಮಕ್ಳ ಇವಾಗ ಐದನೇ ಕ್ಲಾಸ್ ಒಬ್ಬ ಎಂಟನೇ ಕ್ಲಾಸ್ ಒಬ್ಬ
ಹಾ ಸರಿ ಸರಿ ಸರಿ ಸ
ಯಾಕ ಸರ್ ಕೆಲ್ಸ ಇದ್ಯಾ ಕೆಲ್ಸ ಇದ್ಯಾ ಸರ್
ಇಲ್ಲ ಸರ್ ಯಾವ್ದ ಇವ ಕೆಲ್ಸಲ್ಲ
ಹಾ ಸರಿ ಸರಿ ತೊಂದ ತ ಚೆನ್ನಾಗಿದ್ದಾರಾ ತಂದೆತಾಯಿ ಚೆನ್ನಾಗಿದ್ದಾರ ಹೂ
ಹೂ
ಸರಿ ಸರಿ
ಆಮೇಲೆ ಇಲ್ಲ ಸಾರ್ನ್ನು
ಯಾಕ್ ಸರ್ ಮಾಡ್ಕೊಳದ ವಯಸ್ಸ ಇರುವಾಗ ಆಮೇಲೆ
ಎಲ್ಲೇ ಎಣ್ಣೇಕ ಸಿಗಲ್ಲಲ್ವಾ
್ಮ ಯಾಕೆ ನೋಡೋದಿಲ್ಲಾದ್ರೂ
ಇಲ್ಲಿ ನಮ್ ಫ್ರೆಂಡ್ ಅವ್ರು ಅಪ್ಪಬ್ಯ್ರು ಮಾಡ್ತಾ ಇದ್ದಾರೆ ಅದೇ ಇಲ್ಲಿ ಟೊಮೆಟೊ ಇದೆ ಅಂತ ಎಲ್ಲ ನಲ್ಲ ಇವಾಗ
ಯಾರು ನವೀನಾ
ಸಾರ್
ಯಾರು ಸಾರ್ ಅವರ ಹೆಸರ
ಮಣಿ ಅಂತ
ಹಾ ಸರಿ ಸರಿ
ಮಾಡ್ತಾ ಇದ್ದಾರೆ
ಹಾ
ಹೂ
ಆಮೇಲ್ ಮಾಡ್ತೀರಾ ಇಲ್ಲ ಇನ್ನ ಸ್ವಲ್ಪ ಮಾಡ್ತಾಡ್ತೀರಾ
ಇಲ್ಲ ಇಲ್ಲ ಮಾತಾಡಿ ಏನಿಲ್ಲ
ಹಾ ಹಾ
ಅವರು ಸುಮ್ಮನೆ ಮಾಡ್ತಾರೆ
ಪ್ರಾಣಿ ಸಾಕ ಮಾಡ್ತೀರಾ ಹ ಏನೇನಿದೆ ಹೂ ಸರ್ ಎಲ್ಲಾ ಇದೆ ನಮ್ದ
ಹಾ ಹಾ ಸರಿ ಸರ್
ಹಲ್ ಹೆಚ್ಚಾಗಬೇಕಂದ್ರರು ಇದೆ
ಹಾ
ಎಲ್ಲಾದ್ಗೂ ಇದೆ ನಮ್ಗೆ
ಹ ಸರಿ ಸರಿ
ಹಸು ಇದೀಯ
ಹಾ ಹಸು ಐತೆ ಕುರಿ ಇದೆ ಒಂದ ಎಂಟು ಐತೆ
ಹೂ ಸರಿ
ಆಸ
ಎಷ್ಟ ಹಲ್ಹಾಕ್ತೀರ
ಹೂ ಒಂಬತ್ತು ಲೀಟರ್ ಬರುತ್ತೆ ಐದುಹಸು
ಏನ್ ಐದಸು ಒಂಬತ್ ಲೀಟ್ರ ನಮಸ್ ಒಂದು
ಎಚ್ಚ ಪಲ ಜೆರ್ಸಿ
ಂದ ಸ ವ
ಸಾರ್ ಹಲೋ ಹಲೋ ಹಲೋ ಸಾರ್ ಕೇಳುತ್ತಾ
ಹಾ ಕೇಳ್ಸ್ತಾರೆ
ಹಾ
ಹೆಚ್ಚಪ್ ಆಗಿದ್ರೆ ಹಾಲ್ ಚೆನ್ನಾಗ್ ಕೊಡ್ತಿತ್ತು
ಹಾ ಎಲ್ಲಾ ಜರ್ಸಿನೇ
ಎಚ್ಚಪ್ ತಗುಲೋದು ಅದೋ
ಅದು ಆಾಗ ನಮ್ಮ ಅಜ್ಜಿ ಇರುವಾಗ ಆವಾಗಿಂದಾನೇ ಇದೇ ಮಾಡ್ಕೊಂಡಿದ್ದೀವಿ
ಹೂ ಸರಿ ಸರಿ
ಹ್ಮ್ ಇದೆಲ್ಲಾ ಮಾರ್ಬಿಟ್ಟು ಇಸ್ಬೇಕೇ ಸರ್
ಮಾರ್ಬಿಟ್ಟರು ಹೆಚ್ಚ ಬ ಒಂದ ನಾಗಸ್ಕಳ
ಹಾ ಇವಾಗ ಹಾಲ್ ರೇಟ ಜಾಸ್ತಿ ಇರೋದು ಅದೇ ಹಾಕೊಂಡಗು ಬಚ್ಚಾವ ಆಗ್ಬೋದು ಹ
ತಂದೆ ತಾಯಿ ಅದೇ ಮಾಡೋದು
ಹಾ
ಹ ನಾಕ್ ಕಸ ಇದೆ ನಲ್ವತ್ ಲೀಟ್ರ ವಿ
ನಾಕ್ ಹಸಿದಯ ಒಂದ್ಸ ಹತ್ತು ಲೀಟ್ರಾ
ಹೌದು ಸರ್
ಹಾ ಅದಕ್ಕೆ ಏನು ದಂಟ ಇದಯಾ
ಆಸಿಡೆಂಟು
ಹಾ ಹ
ಪೀಡ್ಸ್ ಜಾಸ್ತಿ ಆಗ್ತಿವಿ
ಹಾ
ಜೋಳಾ
ಸರಿ ಸರ್ ಆಮೇಲೆ ಬೇಕಾದ್ರೆ ಫೋನ್ ಮಾಡ್ತೇವೆ ಹಾ ಥಾಂಕ್ ಯು ಸರ್ ಹ ಸರಿ ಹಾ ಹಾ ಾಕ್ ಯು